ಹಲೋ ಹಾ ಕ. ಗಂಜಾ.
ಹ ಏನ್ ಮಾಡ್ತಿದೀರಾ.
ಚ ಹ್ಮ್.
ನೀವು.
ನಾನು ಸುನ್ನ ದಿನಮ್ಮ.
ಸ್ಕೂಲು.
ಹಾ ಹೋಗ್ ಬಂದೆ.
ಆ.
ಹ್ಮ್ ಅಮ್ಮ ಏನ್ ಮಾಡ್ತವಾರ.
ಅಮ್ಮ ಪಾಪನ ಎತ್ಕೊಂಡ ಹೋಗಿದಾರಕ್ಕ.
ಹೊರಾಡೆ ಹೋದ್ರಾ.
ಹರ್. ಹೊಗಡೆ ಹೋದ್ರು.
ಒಲಕ್ಕೆ.
ಒಲಕ್ಕೆ ಅಪ್ಪಾ ಇ್ದಾರಾಕ್ಕ. ಹ್ಮ್ ಸ್ಕೂಲಲ್ಲಿ ಇವತ್ತ ಏನ್ ಕಲ್ಸ್ಕೊಟ್ರಿ.
ತೋಡದಲ್ಲೇನಾ ತೋಡದಲ್ಲೇನಾ ಕಧರ. ಮಾಮೂಲಿ ಅಕ್ಕ ಜೋಳ ಹ್ಮ ಜೋಳಾ ಒಂದೇನ.
ಹಾ ಒಂದ.
ಹ್ಮ್ ಹ್ಮ್.
ಹಾ ಇದೇ ಅಕ್ಕಾ.
ಹ್ಮ್. ಹಾನ್ ನಿನ್ನೆಯಿಂದ ಮಳೆ ಅಲ್ಲಕ್ಕ. ಹೌದು ಅದನ್ ಫ್ರೀ.
ಆ ಅಪ್ಪಗಂ ಫ್ರೀ ಇವತ್ತ ಎರಡ್ಮೂರ ದಿನ.
ಹ ನೀರು ಕಟ್ಟೋಷ್ಟಿಲ್ಲ. ಇಲ್ಲ ಮನೆಯಲ್ಲಿ ಇದಾರೆ ನಿನ್ನೆಲ್ಲ ಮನೇಲಿ ಇದ್ರು. ಪಕ್ಕ ಕಾಲುವೇ ಇದೆ ಅಲ್ಲಾ.
ಹಾ.
ಆ ಕಾಲುವ ಎಲ್ಲಿರ್ ಬರುತ್ತಾ.
ಇನ್ನುೂ ಇಲ್ಲ ಅಕ್ಕ ಅಂದ್ರೆ ಡ್ಯಾಮ್ಗೆ ಇನ್ನುೂ ಬಂದಿಲ್ಲ ಈ ಕಡೆ ಬರ್ತಾ.
ಅಲ್ಲಿ ತುಂಬ ತುಂಬಬೇಕಲ್ವಾ ಡ್ಯಾಂ ತುಂಬ ತುಂಬಬೇಕು.
ಡ್ಯಾಮ್ ತುಂಬುದ್ರೇನೆ ಈ ಕಡೆ ಬರದ.
ಡ್ಯಾಂ ಕಡೆ ಹೋಗ್ ಬರ್ಬೇಕಾಗಿತ್ತು ಒಂದು ನೀರ್. ತುಂಬಿದ ಇರೋದ ನೋಡ್ಕೊಂಡ್ ಬರ್ಬೇಕಾಗಿತತ್ತು. ಅಯ್ಯೋ ಬನ್ನಿ. ಇನ್ನು ಸ್ವಲ್ಪ ಮಳ ಮಳೆಗಳೆಲ್ಲ ಜಾಸ್ತಿ ಬಿಳ್ಳಿ ಒಂದ ದಿನ ಬಂದು ನೋಡ್ಕೊಂಡು ಹೋಗೋಣ.
ಹೌದು ನಾವು ಮದ್ವೆೇಲ್ ಹೋಗಿದ್ದೆಲ್ಲ ಅಷ್ಟ.
ತಾಯಿ ಹೇಳ್ತಲ್ಲ ಅವ್ರ.
ನಾನ್ ಇರ್ಬೇಕಾದ್ರೆ ಬಾ ಅಕ್ಕಾ ನಾನ ಆಮೇತ್ ಬೆಂಗಳೂರಿಗೆ ಹೋಗ್ಬಿಟ್ರೆ ಆಗಲ್ಲ.
ಇವಾಗ ನಿಮ್ದ ಹಬ್ಬ ಇದೆ ಅಲ್ವಾ.
ಹಾ ಆಯಿ. ಮುಗಿಸಸ್ಕೊಂಡ್ ಭಾನುವಾರ ಹೋಗಣ ಅಂತಿದ್ದೀನಿ.
ಹೌದಾ. ಸೋಮವಾರ ಯಾವತ್ತ ಹಬ್ಬಾ.
ಆ ಹಬ್ಬಾ ಶುಕ್ರವಾರ ಅಂತೆ ಮಂಗಳವಾರ ಗೆದ್ಗೆಯಾಕದು.
ಹಾ. ಮಂಗಳವಾರ ಬುಧವಾರ. ಗುರುವಾರ. ಶುಕ್ರವಾರ. ಶುಕ್ರವಾರ ತಂಪು. ಶನಿವಾರ ಇದು ಹೌದಾ. ಅದ ಐದಿನ ಆಯ್ತು. ಹ್ಮ ಐದ ದಿನ ಮುಗಿಸಕೊಂಡು ಶನಿವಾರ. ಮಧ್ಯೆ ಎರಡ್ ದಿನ ಮಧ್ಯಾಹ್ನ ಎರಡ್ ದಿನ ಇರಲ್ಕ ಏನು. ಹೌದಾ.
ಹಾ.
ಹ್ಮ್ ಆದಕ್ಕೆ ಬಾ ಒಂದಿನ ಫಸ್ಟೆ ಅಂದ್ರೆ ಅದು ಮೊದಲೇ ಬರೋಣ ಅಂತ ಅಂದ್ರೆ ಎಲ್ಲಿ ಬರೋದು ಮೊದ್ಲೇ ಬರಕ್ಕೆ ಭಾನುವಾರ ನಾ. ಈ ಭಾನುವಾರ.
ಹಾ ಹಾ
ಈ ಭಾನುವಾರ ಕೆವೆಂದೋಡಿಗೆ ಹೋ ಬೇಕು ಒಂದ ದಿನ ಪಾಪು ನೋಡೋಕ್ಕೆ ಅವ್ರದುು ಯಾರ್ದು ಮೂಗಮ್ಮಕ್ಕ ಅವ್ರ ಪಾಪು.
ಹಾ
ಆ ಪಾಪುನ ಒಂದಿನ ನೋಡ್ಬಿಟ್ಟು ಹ ಬರ್ಬೇಕು ಹೌದು ಅಂದ್ರೆ ಆ ತಾಸಿನಕ ಬರ್ತೀನಿ ಅಂತಂದ್ರಲ್ಲ ಒಂದ್ ದಿನ ಕರ್ ಒಂಬ ಬರಬೇಕು ಆಟೋ ಮಾಡಿ ಕರ್ಕೊಂಡು ಬಂದರೆೆ ಅ ಅಲ್ಲಿ ಹೋಗ್ಬೇಕಾದ್ರೆ ಅವನ್ ಕರಕೋಂಡ ಎಲ್ಲಿ ಹೋಗೋದು ಹ್ಮ್ ಹ್ಮ ಹ್ಮ್ ಆಮೇಲೆ ಗಾಡಿನೂ ಎರಡಿರಲ್ಲ ಅಪ್ಪ ಇರ್ತರಲ್ಲ ಕರ್ಕೊಂಡು ಹೋಗ್ತಾರೆ ಎಲ್ಲಾರೂ ಕರ್ಕೊಂಡ ಹೋಗಕಗುತ್ತ ಎರಡು ಸಲಿ ಹೋಗಿ ಬಿಟ್ ಬರ್ಬೇಕು ಹ್ಮ ನೋಡಣ ಯ ಪಾಪ ಅವರು ಯಾವಾಗ್ಲೂನು ಹೋಗಣ ಹೋಗಣ ಒಂದ್ಸರಿ ಅಕ್ಕ ಮನೆಗ್ ಹೋಗಣ ನಿಮ್ ಅಕ್ಕನ ಮನೆಗ್ ಕರ್ಕೊಂಡೆ ಹೋಗಲ್ಲ ನೀವು. ಅಂತೇ
ರ್ ಹಾ
ಒಂದ್ ದಿನ ಬರ್ಬೇಕು ಯಾವಾಗ್ಲಾದರು ಎಲ್ಲ ನೋಡ್ಕೊಂಡ್ ಹೋಗರ ಪಾಪ ನಿಮ್ಮದು ಯಾ ಕರ್ಕೊಬರ್ಬೇಕ ಗೊತ್ತಾ ಇವಾಗಾ ನೀವು ನಿಮ್ಮ ನಿಮ್ಮೂರ ತಂಪು ಏನು ಮಾಡಲ್ ವಾ ಮರ್ ಇಲ್ಲ ಇಲ್ಲ ಅಕ ಕ್ಯಾನ್ಸಲ್ ತು ಬೇಡ ಅಂದಬಿಟ್ರು ಹ್ಮ್ ಹಾ ಅದೇ ಆ ಟೈಮಲ್ ಅ ಆ ಆ ಸಮಯದಲ್ಲಿ
ಆಮೇಲೆ ಎಲ್ಲ ಬೇಡ ಇನ್ನೊಂದು ಈ ವರ್ಷ ಇಲ್ಲ ನೆಕ್ಸ್ಟ್ ವ
ಮುಂದಿನ ವರ್ಷ ಹಾ ಮುಂದಿನ ವರ್ಷ ಮಾಡ್ತಾರೆ ಮಾರಿ ಹಬ್ಬನು ಮಾಡ್ಬೋದಲ್ಲ ಮುಂದಿನ ವರ್
ಅದೇ ಅದೇ ಅಕ್ಕ ಮಾರಿಳಬ್ಬನೇ ಗ್ರ್ಯಾಂಡ್ಗ ಮಾಡೋಣ ಅಂತ ಮೂರ್ ದಿನ
ಅದೇ ಅದೇ ಹಿಂಗೊ ಕುದನಾರದಲ್ಲೂ ಸಿಗಕು ಇಲ್ಲೂ ಸಿಗುತ್ತೆ ಕೆಂಚೇ ದೊಡ್ಡ ಇಲ್ಲೂ ಸಿಗುತ್ತೆ ಏನು ಹಬ್ಬಗಳು ಮುಂದಿನ್ ವರ್ಷ ನಾ ಹಾ ಕೆಂಚನ್ ದೊಡಿಲ್ ಅಬ್ಬಾ ಅಂತನಾ ಹಾ ಕೆಂಜಿ ನಡಿಲ್ಲೂ ಮಾಡ್ತಾರಂತೆ ಹ್ಮ್ ಹ್ಮ್ ಹಾ ಹಬ್ಬ ಅಂದ್ರೆ ಭಯ ಆಗುತ್ತೆ ನನ್ಗೆ
ಎ ಯಾಕ್ಕಕ್ಕಾ
ಕೆಲ್ಸ ಮಾಡ್ಬೇಕು
ಕೆಲ್ಸದಲ್ಲಿ
ಕೆಲ್ಸ ಮಾಡಿ ಮಾಡಿ ಸುತ್ತಾಗ ಬಿಟ್ಟಿಯಲ್ಲ ನಂಗ್ ಕೆಲ್ಸ ಮಾಡದಂದ್ರೆ ಯಾಕ ಕ್ಕೋ ಇತ್ತೀಚೆಗೆ ಹ ಕೆಲ್ಸ ಮಾಡದಂದ್ರೆ ಅಂದ್ರೆ ಒಂಥರ ಆಗಲ್ಲ
ಹ್ಮ್ಮ್ ಅದೇ ಈ ಹಬ್ಬುದ್ಟೈಮಲ್ಲಿ ಆಗಲ್ಲ ಅಕ್ಕ ಹಬ್ಬದ
ಆಕ ಆಗೋಗುತ್ತೆ ಹ್ಮ
ಹಾ
ಅದನ್ ನಿಮ್ ಮನೇಲ್ ಮಾಡ್ರಿ ಪಪಾ ಇನ್ನು ಜ ಸಾಕ್ ಸಾಕಾಗದೆ ಇಲ್ಲ ಹ ಅವ ಅಕ್ಕ ಅಲ್ ಆಗದೇ ಇಲ್ಲ ತುಂಬಾ ಕಷ್ಟ ಏ ಅದ್ ಹೆಂಗ ಆಗನ್ ಕಾಲದಲ್ಲಿ ಹಂಗ ಕೊಟ್ರು
ಅದೇ ಅದೇ ನಮ ನಮ್ಮನೆ ಮಾತ್ರ ಆಗಿರ ಪರವಾಗಿವಾಗಿಲ್ಲ ಹ್ಮ್ ಆಮೇಲೆ ನಿಜ ಕಣೆ ಈ ಕಡೆ ಬಾಗ್ಲ ಆಗೋದಿಲ್ಲ ಅಲ್ವಾ ಪಶ್ಚಿಮ ದಿಕ್ ಕಡೆಗೆ ಹ ಬಾಗ್ಲು ಬಿಡ್ಬಾರ ಕ್ದ
ಅದ್ ಏನೋ ಗೊತ್ತಿಲ್ಲಾಕ್ಕ ಅವ್ರ ಆವಾಗ ಕೊಟ್ಟಿರೋದು ಹಂಗಿದೆ ಅದೇನ್ ಗೊತ್ತಾ ಆ ಮನೆಲ್ಲ ಅವ್ರ ಹೆಸ್ರಲ್ಲೂ ಇಲ್ಲ
ಹ ಎಲ್ಲ ಅಜ್ಜಿಲ್ಲಿ ಆಮೇಲೆ ಅವಾಗ್ಲ ಅವಾಗ್ಲೇ ಯ ಈ ಊರ್ಗಳಳ ಏನ್ ಮಾಡ್ ಬೇಕುಂತ ಆ ಇಬ್ಬರ್ದು ಸೇರಿ ಒಬ್ಬೊಬ್ರು ಕೊಟ್ಬಿಟ್ಟು ಬೇರೆ ಕಡೆ ಕಟ್ಕಬೇಕಾಗಿತ್ತೆ ಅಲ್ವಾ ಹೂ ಅಕ್ಕ ಈವಾಗ್ಲೂ ಮಾಡ್ಬೋದು ಅಕ್ಕ ಹ್ಮ್ ಸಪ್ ಸಪ್ ರೇಟ್ ಆಗಾದ್ರು ಕೋಡ್ ದುಡ್ ಬೇರ್ ಬೇರೆ ಕೊಟ್ಟಟ್ರರು ಆಗುತ್ತೆ ಹ್ಮ್ ಕೊಡದು ಇಲ್ಲ ಬಾ ಸುಮ್ನೆ ತ್ರ ಚೆನ್ನಾಗೇ ನಾಪಪ್ಪ ಜಾಗನೇ ಸಾಕ ಗಲ್ಲ
ಹ ಏನಾದ್ರರು ಮಾಡ್ಬೇಕಾದ್ರೆ ಹಿಂಸೆ ಆಗತೆ
ಹೌದು ಪಾಪ ಏನಾದ್ರು ಈಗ ಊಟ ಮಾಡ್ಬೇಕಾದ್ರರು ಹೊರ್ಗಡೆ ಅಲ್ಲಿ ಹಸಗ ಕೊಟ್ಟಕ್ತವಲ್ಲ ಅಲ್ಲಿ ಕುತ್ಕೋಬೇಕು ಆದ್ರೂ ಕಷ್ಟ ಆಗುತ್ತೆ ಜಾಗ ಸಾಕಾಗಲ್ಲ ಆಮೇಲೆ ನೀರು ನೀರು ಕೂಡ ಮುಂದ್ ನೆ ಚೆಲ್ಲದು ಅಲ್ಲೇ ಅ ಕೊಂಡ್ ಬರೋದು
ನೀರ್ ಚೆಲ್ಲೋದು ಊಟ ಮಾಡೋದೆಲ್ಲ ಅಲ್ಲಿ ಚೆಲ್ಲೋದು
ಪಾಪ ಸಾಕ ಆಗೋಗುತ್ತೆ ಏನ್ ಮಾಡೋದು ಕೆಲಸ ಮಾಡೋರ್ಗೆ ಹ್ಮ್ ಏನಂದ್ರಕ್ಕ ಮನೆ ಆ ಆಗಿರ್ಬೇಕಕ್ಕ ಹೌದು ಏನ್ ಮಾಡಕ್ಕಾಗುತ್ತೆ ಅವರು ಪಾಪ ಆಗನ್ ಕಾಲ ಕೊಟ್ರ ಆತನ್ ಜಾಗದು ಹೌದು ಹ್ಮಏನ್ ಮಾಡಕ ಆಗಲ್ಲ ಅದೇ ಏನಂದ್ರೆ ಅವ್ರ ಭಾಗ ಆಗತ್ತಕ ಏನ್ ಮಾಡಾಕೊ ಆಗಲ್ಲ ಅಲ್ಲೇ ಮಾಡ್ಕೊಂಡ್ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ಹೌದು ಆ ಇದು ಎಲ್ ಬಿತ್ತಿದ್ದಾರಂತೆ ತಾತ ತಾರು ಏನ ಗೊತ್ತಲ್ಲಕ್ಕ ಹ್ಮ್ ಹ್ಮ್ ಹ್ಮ್ ನಿನ್ ಮಳೆ ಮಳೆನೂ ಇಲ್ಲ ಸರಿಯಾಗಿ ಹ್ಮ ಹ್ಮ್
ಹೆಂಗೋ ಈ ಹಬ್ಬ ಮುಗ್ಬಿಟ್ಟ ಆಮೇಲ್ ಫ್ರೀ ಆಗಿ ಇರೋಣ ಅಂದ್ರೆ ಪುನಃ ಹಬ್ಬ ಬಂತ ಇಲ್ಲ ಹಬ್ಬ ಬರ್ತಾರ ಇ ಇದು ಕೆಂಚನ್ ದೊಡ್ ಇಲ್ವೆ ಮುಗಸ್ಕೊಂಡ್ ಆರಾಮಾಗಿರೋಣ ಏನು ಬೇಡ ಆರಾಮಾಗಿರಣ ಅಂದ್ರೆ ಇನ್ನೊಂದು ವರ್ಷ ಮುಗ್ದಾದ್ರೆ ನೆಕ್ಸ್ಟ್ ವರ್ಷ ಸ್ಟ ಏನು ಫಸ್ಟ್ ಅಲ್ಲೇ ಹಬ್ಬ ಮಾಡ್ಬಿಡ್ತಾರೆ ಮೇ ಅಲ್ಲೇ
ಇವಾಗ ಎಲ್ಲಿ ಹಬ್ಬ ಇವಾಗ ಕೆಂಚಿನ ದೊಡ್ಡಲಿ ಹಬ್ಬ ಅಂತಾನ
ಹಾ ಈ ನೆಕ್ಸ್ಟ್ ಹಾ ಈ ಅಂದ್ರೆ ನಾನ್ ಹೇಳಿದ್ದು ದು ಈಗ ಈಗ ಮೂರ್ ದಿನ್ ದಲ್ ಮುಗತ್ತಲ್ವಾ
ಈಗ ಮುಗ್ದ ಅಂದ್ರ ನೆಕ್ಸ್ಟ್ ಅ ಬರ ವರ್ಷನು ಬರ ವರ್ಷನೂ ಮಾಡ್ತಾರಲ್ಲಕ್ಕ ಬರ ವರ್ಷ ಅಂದ್ರ ಭರವರ್ಸ ತನೇ ಅವ್ ವರೆಗೂ ನೀವು ಹೋಗ್ಬದು ಬೆಂಗಳೂರು
ಹಾ ಹೋಗೋದು ಆದ್ರೂ ಇವಾಗ ಎರಡು ವರ್ಷದಿಂದ ಈ ಹಬ್ಬಗಳು ಮದ್ವೆಗಳು
ಹೌದು ಅದು ಇದ್ದಿದ್ದೆ ಬಿಡು ಏನು ಮಾಡಕ್ ಆಗಲ್ಲ
ಹು
ಇರೋದನ್ನ ಏನು ಮಾಡೋಕ್ಕಾಗತ್ತೆ ಮದ್ವೆ ಸಮಾರಂಭಗಳು ಹ ಬರಿ ಅದೆ ಹುಟ್ದಬ್ಬ ಬರೀ ಇದೇ ಆಯ್ತು ಏನ್ ಮಾಡೋಣ
ಹೌದು
ಹ್ಮ್ ಹ ಏನ್ ಮಾಡ್ತಾರ ಪಾಪು ಹ್ಮ್ ಡ್ಯಾಮಲ್ ಸ್ವಲ್ಪ ನೀರ್ ಬಂದಿದೆ ಅನ್ಸುತ್ತೆ ಸ್ವಲ್ಪ ಬಂದಿರುತ್ ರುತ್ತೆ ಅಂದ್ರೆ ಜಾಸ್ತಿ ಬಂದಿರಲ್ಲ ಒಂದ್ ಸ್ವಲ್ಪ ಬಂದಿರತ್ತೆ ಜಾಸ್ತಿ ಮಳೆ ಇಲ್ವಲ್ಲ ಹು ಇವಾಗ್ ಇಲ್ಲನೆ ನಮ್ಮ್ ಮನೆಲೆ ಮೇಲೆ ನಿತ್ಕೊಂಡ್ರನೆ ಚೆನ್ನಾಗ್ ಕನ್ಸುತ್ತೆ ಹಸ್ರು ಹು ಹೌದು ನಾನು ವೆಂಕಟೇಶಣ್ಣ ಮತ್ತೆ ಅಶೋ ಹೊಗಿದ್ದಾಗ ಒಂದ ಸರಿ ಹೋಗಿದ್ವಿ ನಾವ್ ಮೂರ್ ಜನ ಹ ನೇಸರ ಸ್ಕೂಲ್ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗಿದ್ರಾ ಪುಲ್ ಬ್ಲಾಕು ಇಷ್ಟು ಮೆಳೆ ಬರೊ ತರ ಇತ್ತು ಆದ್ರೂ ಇವಾಗ್ಲುೂ ಚೆನ್ನಾಗಿರುತ್ತಮ್ಮ ಡ್ಯಾಮ್ ಹತ್ರ
ಹಾ
ಹ್ಮ್ ಹೌದು
ಚೆನ್ನಾಗಿರುತ್ತೆ ಈಗ್ ಹೋದ್ರೆ
ಹ್ಞ ಯಾವಾಗ್ಲಾದ್ರು ಒಂದ್ ದಿನ ಹೋಗೋಣ ಇರು ಅಂದ್ರೆ ಅಕ್ಕ ಈ ಮಳೆ ಬೀರೋ ಟೈಮಲ್ಲೆ ಬರ್ಬೇಕು ಆಮೇಲೆ ಸ್ವಲ್ಪ ಮಳೆ ಹೋದಂದ್ರೆ ಎಲ್ಲ ಹಸಗಳ್ ಮೆಕಾಬಿಟ್ಟಿರುತಲ್ಲ ಇದ್ ಏನ್ ಇರಲ್ಲ ಹಸ್ರು ಹೌದು ಆದ್ರೆ ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಮರಗಿಡಗಳೆಲ್ಲ ಇ ಬಾ ನೋಡ್ಲಿಕ್ ಚೆನ್ನಾಗಿರುತ್ತೆ.
ಹಾ
ಹ್ಮ
ಹೌದು